ಹಲೋ ನಮಸ್ಕಾರ ಇದ್ದೀವಿ ನೀವೇನ್ ಮಾಡ್ತಿದ್ದೀರಾ
ನಾವು ಕೂತಿದ್ವಿ ಊಟ
ಆಯ್ತು ನಿಮ್ದು
ಆಯ್ತು ಏನ ಟ ಮಾಡುದ್ರಿ
ನಾವು ಚಪಾತಿ ಪಲ್ಯ ನೀವು
ನಮ್ದು ಅದೇ ಜಪಾತಿ ಪಲ್ಯ
ಹ್ಮ್ ಏನ್ ಪಲ್ಯ ತಿಂದ್ರಿ
ಪಲ್ಯ ಕ್ಯಾರೆಟ್ ಮತ್ತೆ ಬೀನ್ಸ್
ಹ್ಮ್ ನಮ್ದು ಗಡ್ಡೆಕೋಸ್ಪಲ್ಯ ಕಾಲೇಸಪ್ಲವರ್
ಹ್ಮ್ ಹ್ಮ್
ಹ
ನಿಮ್ ಸ್ನೇಹಿತರೆಲ್ಲಾ ಏನ್ ಮಾಡ್ತಿದ್ದಾರೆ
ನಮ್ಮ ಸ್ನೇಹಿತರು ದೂರವಾಣಿ ನೋಡುತ್ತಿದ್ದಾರೆ ನಿಮ್ಮ ಸ್ನೇಹಿತರು ಏನ್ ಮಾಡ್ತಿದ್ದಾರೆ
ಅವರು ಎಲ್ಲಾ ಮಲಗಿದಿದ್ದಾರೆ ಒಬ್ರೊಬ್ರು
ಹ್ಮ್
ಒಬ್ಬೊಬ್ರು ಆಚೆ ಹೋಗಿದ್ದಾರೆ
ಮತ್ತೆ ಹೇಗಿದೆ ನಿಮ್ಮ ಜೀವನ
ನಮ್ಮ ಜೀವನ ಹೆಂಗಿದೆ ಆಹ ಕಾಲೇಜ್ಗೆ ಹೋಗು ಬಾ
ಹ್ಮ್
ಹ ನಿಮ್ ಮನೇಲೆಲ್ಲಾ ಚೆನ್ನಾಗಿದ್ದಾರಾ
ಹ್ಮ್ ತುಂಬಾ ಚೆನ್ನಾಗಿದ್ದಾರೆ
ಊರಿಗೆ ಹೋಗಿದ್ದಾ
ಹಾ ಹೋಗಿದ್ದೆ ನೀನು
ಹ್ಮ ನಾನು ಹೋಗಿದ್ದೆ ನೆನ್ನೆ ಬಂದೆ
ಹೇಗಿದ್ದಾರೆ ನಿಮ್ಮ್ ಮನೆಯಲ್ಲ ಎಲ್ಲ
ಚೆನ್ನಾಗಿದ್ದಾರೆ
ಹ್ಮ್ ಮನೆಯವ್ರ ಜೊತ ಎಲ್ಲೂ ಹೋಗಿಲ್ಲ ಆಚೆ
ಮನೆ ಅವರು ಜೊತೆ ಹೋದ ವಾರ ಚಿತ್ರದುರ್ಗಕ್ಕೆ
ಹ್ಮ್
ಹ ಇವಾಗ ಎಲ್ಲಿ ಹೋಗ ಇಲ್ಲ ಇಲ್ಲಿ ಮಳೆ ಬರುತ್ತಲ್ಲ ಇಲ್ಲಿ ಹೋಗ್ಬೇಕಕ್ ಆಗಲ್ಲ
ಹ್ಮ್ ಹೇಗನ್ಷ್ಟು ನಿಮ ಪ್ರವಾಸ ಹೇಗ ಅನ್ನಿಸ್ತು
ಚೆನ್ನಾಗಿತ್ತು ಚಿತ್ರದುರ್ಗಕ್ ಹೋಗಿದ್ವಿ ಕೋಟೆಗ ಹೋಗಿದ್ವಿ
ಹ್ಮ್
ಹ್ಮ ಚೆನ್ನಾಗಿತ್ತು ಅಲ್ಲಿ ಕಿತ್ತೂ ರಾಣಿ ಚೆನ್ನಮ್ಮ ಸೈನಿಕರು ನೋಡ್ದಿದ್ರಲ್ಲಿ ಎಲ್ಲ ಆ ಬೆಳೆ ಜಾಗಕ್ ಹೋಗಿದ್ವಿ
ಹ್ಮ್
ಅಲ್ಲಿ ನಾವು ನುಸಿಯೋ ತರ ಜಾಗ ಬಿಟ್ಟಿದ್ದಾರೆ ಅಲ್ಲೆಲ್ಲಾ ನ ಸುದ್ವಿ ಏನ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಮಠಕ್ಕೆ ಹೋಗಿದ್ವಿ ಅಲ್ಲೆಲ್ಲಾ ಊಟ ಮಾಡ್ಕೊಂಡಿ ಬಂದ್ ಚೆನ್ನಾಗಿತ್ತು
ತುಂಬಾ ಒಳ್ಳೆ ಸ್ಥಳಗಳನ್ನೆಲ್ಲಾ ನೋಡಿದಯ
ಹಾ
ಹ
ನೀನ್ ಹೋಗಿದೀಯಾ ಚಿತ್ರದುರ್ಗಕ್ಕೆ
ನಾನ ಹದಿಲ್ಲ ಯಾವಾಗ
ಹ್ಮ್ ಹೋಗ್ುವ ಚೆನ್ನಾಗಿರುತ್ತೆ ಎಲ್ಲಿ ಚೆನ್ನಾಗಿದೆ
ಹಾ ಹೋಗ್ತೀನಿ
ಹ್ಮ್ ಮತ್ತೆ ನ್ ಸಮಾಚಾರ
ಹೇಳ್ಬೇಕು ಹೆಂಗಿದೆ ನಿಮ್ಮ ಆರೋಗ್ಯ
ನಮ್ಮ ಆರೋಗ್ಯ ಚೆನ್ನಾಗಿದೆ ನಿಮ್ಮ ಆರೋಗ್ಯ ಹಂಗಿದೆ
ಚೆನ್ನಾಗಿದೆ ದೇವರದಯೇ ಆರಾಮಾಗಿದ್ದೀನಿ
ಮತ್ತೆ ನಾಕ್ಕಂದುು ಮದ್ವೆ ಗೊತ್ತಾಗಿದೆ
ಓ ಸಂತೋಷದ ವಿಷಯ
ಹ್ಮ್ ಆ ಒಂದೇನ್ ತಿಂಗಳು ಇಪ್ಪತ್ತನೇ ತಾರೀಕು
ಹಾ
ಬಾ ಕರಿತೀನಿ
ಹ್ಮ್ ಸಂತೋಷ ಬರ್ತೀನಿ ಮತ್ತೆ ಹೇಗಿದೆ ತಯಾರಿ
ತಯಾರಿ ಬಟ್ಟೆ ತಗೋಬೇಕಿನ್ನ
ಹ್ಮ್
ಹ ಈಗ ಭಾನುವಾರ ಬರ್ತಾರೆ ಮನೆಯವರು ಇಲ್ಲೇ ಚಿಕ್ಕಪೇಟೆಗೆ ಹೋಗಿ
ಹ್ಮ್
ಬಟ್ಟೆ ತಗೊಂಡು ಬರ್ಬೇಕು
ಹ್ಮ್ ಯಾವ ತರ ಬಟ್ಟೆ ತಗೊಬೇಕಾನ ಕಂಡಿದಯಾ
ಹಾ ಮುಹೂರ್ತಕ್ಕೆ ಇನ್ನೇನು ನಮ್ ಕಡೆ ಎಲ್ಲ ಸಾರಿ ಸೀರೆ ಹಾಕ್ತಾರ ನೋಡ್ತಕ್ಕೆ ಸೀರೆನೇ ತಗೋತೀನಿ ಇನ್ನ ಹ ಸಂಜೆ ಅಂದ್ರೆ ಫೋಟೋಸ್ ಎಲ್ಲ ತಗೋತಾರಲ್ಲ ಅಂದ್ರೆ ನೆಂಟರು ಬಂದಿರ್ತಾರೆ ಮತ್ತೆ ಸಂಜೆ ಎಲ್ಲ
ಹ್ಮ್
ವಾ ಚೆನ್ನಾಗಿರೋ ಡ್ರೆಸ್ ತಗೋತೀನಿ ಯಾವ್ದ ಚೆನ್ನಾಗಿರುತ್ತೆ ಅದು
ಹ್ಮ್
ನಿನ್ ಸ್ನೇಹಿತರ್ನೆಲ್ಲಾ ಕರ್ಕೊೊಂಡ್ ಬ ಹೇಳ್ತೀ ನ ಅವ ರೇಪನು ಮೊನೆಯರ್ನು ಕರ್ಕೊಂಡ್ವಾ
ಖಂಡಿತ ಎಲ್ನು ಕರ್ಕೊಂಡ್ ಬರ್ತೀನಿ ತುಂಬಾ ಸಂತೋಷ ನಿನ್ ಮಾತ್ ಕೇಳಿ ತುಂಬಾ ಸಂತೋಷ ಆಗ್ತದೆ
ಹ್ಮ್
ಹೇಗಿದ್ದತ್ತ ಯಾರಿ ನಿಮ್ಮ ಅಕ್ಕನ ಮದ್ುವೆದು
ಚೆನ್ನಾಗಿದೆ ಹಂಗೆ ಒಂದೊಂದೇ ಒಂದೊಂದೇ ಕೆಲ್ಸ ಮಾಡ್ತಾ ಇದ್ದೀವಿ
ಹ್ಮ್
ಅತ್ತೇ ಏನ್ ಸಮಮಾಚರಂ ಬರ್ಬೇಕು ಸರಿ ನಾ ಮರ್ದಕೊಬೇಡ ಮತ್ತೆ ಹೇತೇನಿ
ಇಲ್ಲ ಇಲ್ಲ ಖಂಡಿತ ಬರ್ತೀ ನೀನ್ ಪ್ರೀತಿಯಿಂದ ಕರತೀ ಇರುವಾಗ ಬರ್ದಿರ ಇರ್ತೀನ ಹ
ಛೆ
ಇಂದು ನಾವು ಹಣ ಮುಖ್ಯವೇ ಅಥವಾ ಸಂತೋಷವೇ ಎಂಬ ಆಸಕ್ತಿದೆ ಪ್ರೇಕ ವಿಷಯದ ಬಗ್ಗೆ ಚರ್ಚೆ ಮಾಡೋಣ
ಹಾ ಸರಿ
ಛೆ ಇದು ಬಹಳ ಚರ್ಚೆಯಾಗುವ ವಿಷಯ ಪ್ರತಿಯೊಬ್ಬರ ಅಭಿಪ್ರಾಯ ಬೇರೆ ಇರಬಹುದು ಕೆಲವರು ಹಣಾಮುಖ್ಯ ಎನ್ನುತ್ತಾರೆ ಇನ್ನು ಕೆಲವರು ಸಂತೋಷ ಜೀವನದಲ್ಲಿ ನಿಜವಾಗ ಸಂಪತ್ತು ಎನ್ನುತ್ತಾರೆ ನೀನ್ ಏನ್ ಅಂತೀಯ
ಹೆಚ್ಚು ಮುಖ್ಯ ನನ್ನ ಅಭಿಪ್ರಾಯ ಎರಡು ಮುಖ್ಯ ಕ ಮೂಲಭೂತ ಅಗತ್ಯಗಳಲ್ಲಿ ಹಣ ಬೇಕು ಆದರೆ ಮನಸ್ಸಿನ ನೆಮ್ಮದಿಗೆ ಮತ್ತು ಸಂತೋಷ ವು ಸಮಾನವಾಗಿ ಅಗತ್ಯ
ಹ್ಮ್ ಹಣದ ಮಹತ್ವ ಏನು
ಆಹಾರ ಶಿಕ್ಷಣ ಆರೋಗ್ಯ ವಸತಿ ಮತ್ತು ಹಾ ಪ್ರಯಾಣದಂತಹ ಅಗತ್ಯಗಳನ್ನು ಪೂರೈಸ ಲು ಹಣ ಅಗತ್ಯವಿದೆ ಮತ್ತೆ ಉತ್ತಮ ಜೀವನ ಮಟ್ಟಕ್ಕೆ ಹಣ ಸಹಾಯ ಮಾಡುತ್ತೆ ತ್ತರೆ
ಹಾಗಾದ್ರೆ ಹಣ ಬಿದ್ದರೆ ಸಂತೋಷ ಖಂಡಿತ ಸಿಗುತ್ತಾ
ಇಲ್ಲ ಹಣವು ಹಣವು ಹನ ಅನೇಕ ಸೌ ಸೌಲಭ್ಯಗಳಿ ಸೌಲಭ್ಯಗಳನ್ನು ನೀಡಬಹುದು ಆದರೆ ಉತ್ತಮ ಸಂಬಂಧಗಳು ಆರೋಗ್ಯ ಮನಸ್ಸಿನ ಶಾಂತಿ ಮತ್ತು ಪ್ರೀತಿ ಇವುಗಳನ್ನು ಹಣದಿಂದ ಖರೀದಿಸಲು ಸಾಧ್ಯವಿದೆ ಇಲ್ಲ
ಹ್ಮ್
ಹ
ನಮ್ಮ ಜೀವನ ಸಂತ ಬುಷಃ ನಮ್ಮ ಜೀವನದ ಬಗ್ಗೆ ತೃಪ್ತಿ ಮನಸ್ಸಿನ ನೆಮ್ಮದಿ ಉತ್ತಮ ಆರೋಗ್ಯ ಕುಟುಂಬ ಮತ್ತು ಸ್ನೇಹಿತ ಇದರೊಂದಿಗೆ ಉತ್ತಮ ಸಂಬಂಧಗಳನ್ನು ಹೊಂದಿರುವುದು ನಿಜವಾದ ಸಂತೋಷ
ಹ್ಮ್ ಹಣ ಮತ್ತು ಸಂತೋಷದ ನಡುವೆ ಸಮತೋಲನ ಹಾಗೆ ಸಾಧಿಸಬಹುದು ದುಡಿಯಬೇಕು ಹಣ ಸಂಪಾದಿಸಬೇಕು ಆದರೆ ಆರೋಗ್ಯ ಕುಟುಂಬ ಸ್ನೇಹಿತರು ಮತ್ತು ಆ ವೈಯ ವೈಯಕ್ತಿಕ ಸಮಸ್ಯೆಯು ಸಮಸ್ಯೆಗೂ ಸಾಮಾನ್ಯ ಮಹತ್ ಕಮ ನೀಡಬೇಕು
ಕೆಲವರು ಹಣಕ್ಕಾಗಿ ತುಂಬಾ ಸಮಯ ಕೊ ಕೆಲಸ ಮಾಡುತ್ತಾರೆ ಆದ್ರೆ ನಾ ಹಂಗ್ ಮಾಡಲ್ಲ ಎಂದ ಸಮಯಕಿ ತ ಒಟ್ಟ ಚಡ್ತನಿ ಕೆಲಸ ಮುಖ್ಯ ಆದರೆ ವಿಶ್ರಾಂತಿ ಆರೋಗ್ಯ ಮತ್ತು ಕುಟುಂಬಕ್ಕೂ ಸಮಯ ನೀಡಬೇಕು ಅದದೇ
ಹ ಹೌದೌದು ಹಣವು ಸರಿಯಾಗಿ ಬಳಸುವುದು ಹೇಗೆ
ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಬೇಕು ಉಳಿತಾಯ ಮಾಡಬೇಕು ಅಗತ್ಯವಿದ್ದಾಗ ಉಂಡಿಗೆ ಮಾಡಬೇಕು ಮತ್ತು ಅನಗತ್ಯ ಖರ್ಚುಗಳು ಮಾಡಬಾರದು ನಾನು ಹಣವನ್ನು
ತುಂಬಾ ಮುಖ್ಯವಾದ ಕೆಲಸಗಳಿಗೆ ಮಾತ್ರ ಬಳಸುತ್ತೇನೆ ನೀನು
ನಾನು ಅಷ್ಟೇ ಹ್ಮ ಮುಖ್ಯ ಮು ಖ್ಯವಾದಕ್ಕೆ ಬಳಸ್ತೀನಿ ಮತ್ತೆ ಹಣ ಸಾಮಾಜ್ಯಕ್ಕೆ ಹೇಗೆ ಉಪಯೋಗ ಆಗುತ್ತೆ ಅದನ್ನ ನೋಡ್ಕೊಂಡಿ
ಹ್ಮ್
ಯೋಚ್ನೆ ಮಾಡಿ ಬಳಸ್ತೀನಿ
ಹ್ಮ್ ತುಂಬಾ ಒಳ್ಳೆದು ಹಣಾ ಎಷ್ಟು ಮುಖ್ಯ ಜೀವಂದಲ್ ಸಂತೋಷನೂ ಅಷ್ಟೇ ಮುಖ್ಯ
ನಮ್ಮ ಆರೋಗ್ಯ ಮುಖ್ಯ
ಹೌದೌದು
ನಿಮ್ಮ ಗುರಿ ಏನು ಜೀವನದಲ್ಲಿ
ನಮ್ಮ ಗುರಿ ಹಣ ಮಾಡಬೇಕು
ಹ್ಮ
ಮತ್ತೆ ಸಂತೋಷವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು
ಹ್ಮ್
ಮತ್ತೆ ಜ್ಞಾನ ಜ್ಞಾನ ತಿಳ್ಕೋಬೇಕು ಸ್ವಲ್ಪ ಹೊರ್ಗಡೆ ಪ್ರಪಂಚ ಹೆಂಗಿದೆ ಅಂತ
ಹೌದು ಅದು ತುಂಬಾ ಮುಖ್ಯ ನಾವು ಪ್ರಪಂಚವವನ್ನು ಅಡ್ ತ ಮಾಡಿಕೊಂಡು ಬದುಕಬೇಕು
ಹೌದು ಹೌದು
ಹ್ಮ್
ಸರಿ ಸರಿ
ಸರಿ ಧನ್ಯವಾದ